ಹಲೋ
ಹಾ ಮೇಡಮ್ ನಮಸ್ಕಾರ್ ಆರಾಮ್ ಇದೀರಾ ಮೇಡಮ್
ಹಾ ಆರಾಮ ಇದೀವಮ್ಮ ನೀವ್ ಆರಾಮಿದ್ರಮ್ಮ
ಹ ಮೇಡಮ್ ಆರಾಮಿದಿ ನೋಡ್ರಿ
ಹ ಊಟಮ್ಮ ಊಟ ಆಯ್ತಮ್ಮ
ಆಯ್ತೀರಿ ಮಾಮ್ ನಿಮ್ದ್ ಆಯಿತ್ರಾ ಮಾಮ್
ಊಟ ಮಾಡಿದ್ವಿ ನೋಡಮ್ಮ ಅನ್ನ ಸಾಂಬಾರ್ ಮಾಡಿದ್ವಿ ಅನ್ನ ಸಾಂಬಾರು ಸ್ವಲ್ಪ ಪಲ್ಯ ಮಾಡ್ಕೊಂಡಿದ್ವಿ ಹಪ್ಳ ಮಾಡ್ಕೊಂಡಿದ್ವಿ ಊಟ ಮಾಡಿದ್ವಿ ನೋಡ ಮಜಷ್ಟ ಆಯತು
ಹೌದ್ರಾಮ ಹೌದ್ರಾಮಾಮ ಹ ನಮ್ ಇವತ್ತು ರಾಗಿ ಮುದ್ದೆ ಮಾಡಿದ್ದೇ ನೋಡ್ರಿ ಮ್ಯಾಮ್ ರಾಗಿ ಮುದ್ದೆ ಅನ್ನ ಸಾಂಬಾರು ಹ ಹ ಮಾಮ್ ಸೊ ಇವಗು ಇಲ್ಲ ಮೇಡಮ್ ಇದು ಶೇಂಗಾಹೊಳಿ ಅಂತೇಳ್ಬಿಟ್ಟು ಮಾಡ್ತಾರಲ್ಲ ಮ್ಯಾಮ್
ಹಾ ಹಾ ಹಾ ಹಾ
ಹಂಡಿತರ ಒಂಂತರ ಹುಳಿ ಹಿಂಡಿ ಅಂತ ಅಂತಂದ ಮಾಡ್ತಾರ ಮೇಡಮ್ ಹಾ ಅದು ಹಾ ತಂಬುಳಿ ಅಂತ ಅಳ್ ಬಿಿಟ್ಟು ಮಾಡತಾರ ಮಾಮ್ ಶೇಂಗಾ ತಂಬಳ ಅಂತಳ್ ಬಿಟ್ಟು ಮಾಡತ ಮಾಮ್ ಅದು ಅನ್ನ ಮಾಡ್ಕೊಂಡಿದ್ವಿ ಮಾಮ್
ಹಓ ರಾಗಿ ಮುದ್ದಿಗೆ ಅದು ತಂಬಳಿ ಬೆಸ್ ಮಾ
ಹೌದ್ರೀ ಮಾಮ್ ಸ್ವಲ್ಪ ಇವಾಗ ಸಮ್ಮರ್ ಬೇರೆ ಆಯ್ತು ಮ ಜಾಸ್ತಿ ಇಲ್ಲ ಹಾಗಿ ಇವ ಹೌದ್ರಿ ಮ್ಯಾಮ್ ಹಾಗಿ ಸ್ವಲ್ಪ ಹೊಟ್ಟೆನ ತಣ್ಣಗ ಇರತ್ತಲ್ಲ ಅ ಅಂತ ಹೇಳಿ ಈ ಸಮ್ಮರಿ ಗಂತ ಅಂತ ಹೇಳಿ ಇನ್ನು ಅದಕ್ಕೆ ರಾಗಿ ಮುದ್ದೆ ಅದು ಸ್ವಲ್ಪ ತಂಬುಡಿ ಮಾಡಿ ತಮು ಮ್ಯಾಮ್ ಹ ನನ್ನ ಸಾಂಬ ಬರ ಸ್ವಲ್ಪ ಸೊಂಡಿಗೆ ಕರ್ಕೊಂಡಿದ್ವಿ ನೋಡ್ರರಿ ಮ್ಯಾಮ್ ಸೊಂಡೆಗೆ ಹಾಕಿದ್ವಾ ಮ್ಯಾಮ್ ಬಿಸ್ಲಿಗೆ
ಹೌದ್ ಹೇಳಮ್ಮ ಹೌದು ಹ ಸ್ವಲ್ಪ ಕಾಂಬಿನೇಷನ್ ಚೆನ್ನಾಗ ಊಟ ಸ್ವಲ್ಪ ಚನ್ನಾಗ ಹೋಗು ತ್ತಮ್ಮ ಅಂತಾವೆಲ್ಲಾ ನಂಚ್ಗಳು ಅಂತ ಐಟಮ್ಸ್ ಇತ್ರ
ದಿನಾಲೂ ಇದು ಇರುತ್ತಲ್ಲ ಅಂತ ಹೇಳಿ ಅದಕ್ಕೆ ಈ ಸರಿ ಅದನ್ನು ಮಾಡ್ಕೊಂಡಿದ್ವಿ ಮ್ಯಾಮ್ ಹಾ ಮ್ಯಾಮ್ ಹಾಗ ಮ್ಯಾಮ್
ವಿಶೇಷತೆ ಎಲ್ಲಿ ಹೋಗಿದ್ದ
ಹಾ ಮಾಮ್ ಊರಿಗ ಹೋಗಿ ದ್ವಿ ನೋಡ್ರಿ ಮೊನ್ನೆ ದೇವಸ್ಥಾನಗಳಿಗೆ ಹೋಗಿದ್ವಿ ತಿರೂಪತಿ ಹೋಗ ಮ್ಯಾಮ ಹಾ ಮ್ಯಾಮ ತಿರುಪತಿ ಹೋಗಿದ್ವಿ ದ್ವಿ ಮತ್ತೆ ಇಲ್ಲಿ ಧರ್ಮಸ್ಥಳ ಕುಕೆ ಸುಬ್ರಹ್ಮಣ್ಯ ಆ ಕಡೆಗೆಲ್ಲಾ ಹೋಗಿ ಬಂದ್ವಿ ನೋಡ್ರಿ ಮ್ಯಾಮ್ ಮೊನ್ನೆನೆ
ಇಸ್ಟ್ ದಿನ ಪ್ಲಾನ್ ಹಾಕಿದ್ರ
ಹ ಮ್ಯಾಮ್ ಒಂದೊಂದ್ ವಾರ ಹಾಕಿದ್ವಿ ನೋಡ್ರಿ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಬಂದು ಐದ್ ದಿವಸ ಹೋಗಿದ್ ಮ್ಯಾಮ್ ಈ ಕಡೆ ತಿರುಪತಿಗ್ ಮೆ ಮೂರ್ ದಿವಸ ಹೋಗಿದ್ ನಾಮ್
ಓಹ ಟೋಟಲ್ ಒಂದ್ ಎಂಟ ಹತ್ ದಿನ ಹೋಗ್ಬಿಟ್ಟಿರಾ ಟ್ರಿಪು ಹಾ ಮಾಮ್ ಅ ಮಾಮ್ ಫ್ಯಾಮಿಲಿ ಜೊತೆ ಹೋಗಿದ್ರಮ್ಮ ಎಲ್ರುೂ ಹೋಗಿದ್ರಾ
ಫ್ಯಾಮಿಲಿ ಜೊತೆ ಹೋಗಿದ್ವಿ ಮಮ್ಮೆಲ್ರುನು ಹಾ ಮ್ಯಾಮ್ ಚೆನ್ನಾಗ ಆಯ್ತು ಮ್ಯಾಮ್ ದರ್ಶನ ಎಲ್ಲಾನು ಹ ಹ ಮ್ಯಾಮ್ ಧರ್ಮಸ್ಥಳ ಫಸ್ ಅಷ್ಟು ಅರ್ಡ ಚಲಮ್ ಹೋಗಿದ್ ಅರುಣಾಚಲಮಿಂದ ಕುಕ್ಕೆ ಸು ಸುಬ್ರಹ್ಮಣ್ಯ ಇದು ಧರ್ಮಸ್ಥಳ ಬಂದ್ ಮ್ಯಾಮ ಧರ್ಮಸ್ಳದಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ ಬಂದ್ವಿ ನೋಡ್ರಿ ಮಾಮ್ ಹ್ಮ ಅಲ್ಲಿ ಮದದಲ್ಲಿ ಒಂದ ನಡ ಗುಡಿಗಳಾ ನೋಡಿದ್ವಿ ಮಮ್ ಹರಕೆ ಕಟ್ಟದೊಂದು ಗಣಪತಿ ಇತ್ತು ಮಮ್ ಸೌತಡ್ಕ ಗಣಪತಿ ಅಂತಲ್ಲ ಅಲ್ಲಿ ನೋಡ್ಕೊಂಡ್ವಿ
ಹಾ ಹಾ ಹಾ ಹಾ ಹಾ ಹಾ
ಪ್ಲೇಸಸ್ ಸಲ ಬಾಳಷ್ ಚೆನ್ನಾಗಿದವ್ ಮಮ್
ಹ ಅರುಣಾಚಲದಲ್ಲಿ ಏನಿದೆ ಅಮ್ಮ ಯಾವ್ ದೇವಸ್ಥ ತನದು ಅಲ್ಲೇ
ಈಶ್ವರಂದು ಮಾಮದು ದೇವಸ್ಥಾನ ಈಶ್ವರಂದು ದೇವಸ್ ಸ್ಥಾನ ಇದೆ ಮ್ಯಾಮ್ ಬಹಳ ಚೆನ್ನಾಗಿದೆ ಮ್ಯಾಮ್ ಒಂದು ಗುರು ಗಿರಿ ಪ್ರದರ್ಶನ ಅಂತ ಹೇಳಳ್ಬಿಟ್ಟು ಮಾಡ್ತಾರ ಮ್ಮ್ ಹದ್ ನಾಲ್ಕರಿಂದ ಹದಿನೈದು ಕಿಲೋಮೀಟರ್ ನಡ್ಕೊತಾ ಹೋಗೋದು ಮ್ಯಾಮ್ ಮೇಲ್ಗಡೆ ಅದನ್ನ ಮಾಡಿದ್ರೆ ಬಹಳ ಒಳ್ಳೇದಂತ ದಮಮ್
ಓ ಅಂದ್ರೆ ಪಾದಯಾತ್ರೆ ಮಾಡಿ ಇ್ ಮಾಡ್ಬೇಕು
ಹೌದ್ರಿ ಮ್ಯಾಮ್ ಹಾ ಮ್ಯಾಮ್ ಪಾದಯಾತ್ರೆ ಮಾಡೋದೇ ಮ್ಯಾಮ್ ಅದಕ್ಕ ಅಂದ್ರೆ ನಾವ್ ಹೋಗಿರ್ ಆಗ್ಬೇಕಾದ್ರೆ ತುಂಬ ಚೆನ್ನಾಗಾಯ್ತು ತುಂಬ ದಿನ ಅದ್ರು ಕಾಲಿಡ್ರೂ ಕೂತ್ರು ರಶ್ ಇರ್ಲಿಲ್ಲ ಚೆನಾಗಯ್ತು ನೋಡಿ ದರ್ಶನ ಅಷ್ಟೇ ಚೆನ್ನಾಗ ಆಯ್ತು ಮಾರ್ನಾ ಚಲ ಅದು ಆಕ್ಚುಲಿ ಆಡೆ ತಮಿಳ್ನಾಡ್ ಸೈಡ್ ಬರುತ್ತಾ ಮ್ಯಾಮ್ ಈ ಕಡೆಗೆ ಎಲ್ಲ ನಮಗೆ ಫಸ್ಟ್ ಟೈಮ್ ಹೋಗಿರೋದ ನ್ಂರ ಖುಷಿ ಅನಿಸತು ಬಾಳ ಚೆನ್ನಾಗಿಿನ ಆಯ್ತು
ಹೌದಮ್ಮ ಹ ಒಳ್ಳೆ ಪವರ್ಫುಲ್ ದೇವಸ್ಥಾನ ಏನು ಅನ್ಸುತ್ತಂಗಿದ್ರು ಅಷ್ಟ ಮತ್ತೊಂದು ಜನ ಸೇರಿದಿದ್ದಾರೆ ಅ
ಹೌದ್ರಿ ಮ್ಯಾಮ್ ಪವರ್ ುರ್ ದೇವಸ್ಥಾನಮಾಮ್ ಹಾ ಮಾಮ್ ಈ ಕಡೆ ನಮ್ ಕರ್ನಾಟಕದಲ್ಲೆಲ್ಲಾ ಒಂದ್ ಸ್ವಲ್ಪ ಎಲ್ಲಪ್ಪ ಹಳೆ ಕಾಲದ ದೇವಸ್ಥಾನಗಳು ಹೆಂಗಿದಾವಲ್ಲ ಮ್ಯಾಮ್ ಆ ಕಡೆಗೆ ಅಲ್ಲಿ ಅರುಣಾಚಲಂ ನಲ್ಲಿ ಬಾಳ ಚೆನ್ನಾಗಾಗಿದೆ ಮಾಮ್ ಗುಡಿನೂ ಬಾಳ ಸಖತ್ತಾಗ ಮಾಡಿದಾರ ಚೆನ್ನಾಗ ಆ್ತ ಮಮ್ದ್ ಈ್ವರನ್ ದೇವಸ್ಥ ಬಾಳ ಚೆನ್ನಾಗ ಐತ್ರಿ ಮ್ಯಾಮ್
ಓ ಹ್ಮ್ ಹ್ಮ್ ಹ್ಮ್ ಅಂದ್ರೆ ಈಗ ಕರ ಆ ಯಾವ ಯಾವ ರೀತಿ ಹೋಗಿದ್ರಮ್ಮ ವೇ ನೀವು
ಹ್ಮ ನಾವು ಬೆ್ಯಾಂಗ್ಳೂರು ಹೋಗಿ ಹೋಗಿದ್ವಿ ಮಾಮ್ ಬೆಂಗಳೂರಿಂದ ಇಲ್ಲ ಮ್ಯಾಮ್ ಬಸ್ ಬಸ್ಸಸ್ ಇದಾವ ಮ್ಯಾಮ್ ಬಸ್ಸಿಂದ ಹೋಗಿದ್ವಿ ನೋಡ್ರಿ
ಹೌದಮ್ಮ ಹಾ ಹಾ.
ನಾವ್ ನಮ್ಮ್ ಊರ್ ಬಿಡ್ಬೇಕಾದ್ರಗಿನ ಬಸ್ಲ್ಲಿ ನ ಹೋಗಿದ್ವಿ ಹ್ಮ ಬೆಂಗ್ಗಳೂರಿಂದ ಐತ್ ತಾಸಿನ ಜರ್ನಿ ಮ್ಯಾಮ್ ಆ ಕಡೆಗೆ ಅರುಣಾಚಲಂಗೆ
ಹಾ ಹಾ ಹಾ ಹಾ ಹಾ
ತಮಿಳ್ ನಾವು ಬೆಳಗ್ಗೆಯಲ್ಲಿ ಯಾರು ಒರೆ ಏಳ್ ಗಂಟೆಗೆ ನಾವು ಬೆಂಗಳೂರಲ್ಲಿ ಬಿಟ್ಟಿದ್ದೀವಿ ಮ್ಯಾಮ್ ಹನ್ನೆಡುವರೆ ಒಂದು ಗಂಟೆ ಆಯ್ತು ಮಮ್ಮಲ್ಲಿ ಅರುಣಾಚಲಂ ಗುಡಿಗ್ ಹೋಗ ಅಷ್ಟ್ರೊಳಗಡೆನೆ ಅಲ್ಲೆಲ್ಲ ಮತ್ತೆ ರೂಮ್ ಎಲ್ಲ ಬುಕ್ ಮಾಡ ಹಕೊಂಡು ಅಲ್ಲೆಲ್ಲಾ ನೋಡ ಹೋಗೋಷ್ಟ್ರ ಒಳಗಡೆ ಲೇಟ್ ಆಯ್ತ್ರಿ ಮಮ್ಮ್ ಅಂತ ಇಂತು ಮಮ್ಮ್
ಹ ಬೆಸ್ಟ್ ಬಿಡಮ್ಮಂಗ ಇದ್ರೆ
ಮ್ಯ್ ಬೇ್ ಸಿಕ್ತ್ತು ಮಾಮ್ ದರ್ಶನ ಹತ್ರಾಳ ಚೆಾಗ ಆಯತು ಮಾಮ್ ಫುಲ್ಲು ಅಂದ್ರೆ ದರ್ಶನ ಕಾ ಎಡಕ ಇದೆ ಇಲ್ಲ ನೋಡ್ ಅಷ್ಟು ರಶ್ ಅ್ರೆ ರೆಶ್ ಟೆಂಪಲ್ ಕಲ್ಮಾದ್ರ ಹ ಹಾ ಮ್ಯಾಮ್ ಗುಡಿ ಮಾತ್ರ ಬಾಳ ಚೆನ್ನಾಗಐತ್ರಿ ಮ್ಯಾಮ್ ಗುಡಿ ಮಾತ್ರ ಬಹಳ ಚೆನ್ನಾಗ್ ಐತ ಮಮ್ಮ ಅಲ್ಲಿ ಸುತ್ತಮುತ್ತಲು ಇರೋದಕ್ಕಾಗಗ್ಲಿ ಮತ್ತೆ ಇನ್ನೊಂದ್ಸರಿ ಹೋಗ್ ಬರ್ಬೇಕು ೋ ಅನ್ಸುತ್ತ ಅಷ್ಟು ಖುಷಿ ಅನ್ಸುತ್ತ ನೋಡ್ರಿ ಹೋಗೋದಕ್ಕಾಗಗ್ಲಿ ಅಲ್ಲಿ ಇರ್ಬೇಕು ಅನ್ಸುತ್ತಮ್ಮ ಬಾಳ ಖುಷಿ ಆಯ್ತು ಮಮ್ ನನ್ಗಂತ್ರೂ ಹೋಗಿ
ಯ್ ಬೆಸ್ಟ್ ಆಯ್ತು ಬಿಡಮ್ಮ ನೋಡಿದ್ರ ಅಂತ ರೋಡ್ವಾ ಪಡಮ
ಬಾಳ ದಸ ಆ ಆದಿದ ಮೇಲೆ ಅದು ಬಾಳಸ ಪ್ಲಾನಿಂಗ್ ಇತ್ತು ಮಾಮ್ ಅದು ಇವಾಗ ಸಕ್ಸಸ್ ಆಯ್ತು ನೋಡ್ರ ್ರ ಮ ಹೋಗೋದಕ್ ಅಂತ ಹೇಳ ಅಂದ್ರೆ ದಿನ
ಬೆಸ್ಟ್ ಆಯ್ತ್ ಬಿಡಮ್ಮ ಹ ಅರುಣಾಚಲ್ಂಗ ನೋಡ್ಕೊ ಬಂದಿದೀರಿ ಹಂಗತ್ೆ
ಮದ್ವಿ ನೋಡರಿ ಮಾಮ್ ಇನ್ ಒಂದು ಸರಿ ಹೋಗೋಣ ಅಳ್ಬಿಟ್ಟಿದ ಮಮ್ಮ್ ಮೈಂಡ್ ಅಲ್ಲಿ ಹೋಗ್ಬೇಕು ಮಾಮ್ ಸ್ವಲ್ಪ ಫ್ರೀಯ ಆದ ಇಮೇಲೆ ಹ ಇನ್ನೊಂದ್ ಎರಡ್ ಮೂರು ಮೂ ತಿಂಗ್ಳ ಹಂಗ್ ಬಿಟ್ಬಿಟ್ಟು ಹೋಗೋಣ ಅಬಿಟ್ಟಿವವಿ ನೋಡ್ರಿ ಮ್ಯಾಮ್
ಹ ಓ ಹೋ ಹ ಹ
ನೋಡಿರೋ ಪ್ಲೇಸ್ ಎಲ್ಲ ನೋಡುತ್ತಿರುತ್ತಿವಿ ಇನ್ನೇ ಏನಪ್ಪ ಅ ಹೋಗದ ಹೋಗ್ಬಟ್ಟು ಟೀವಿ ಹಂಗೆ ಅಲ್ಲೇ ಎಲ್ಲಾ ಕಡೆ ಒಂದು ಮೂರ್ ಆಗಲ್ಲ ಒಂದ ದಿನ ಎಕ್ಸ್ಟ್ರಾನ ಆದ್ರೆ ಆಗುತ್ತಾ ಅಂತಲ್ ನಂಗೆ ನೋಡ್ಕೊಂಡ್ ಬಂದಿತ್ತು ನ ಇಂದಾನೆ ಚೆನ್ನಾಗಾಯ್ತು ಮತ್ತ ನಮ್ ಧರ್ಮಸ್ಥಳದ ಅಲ್ಲಿ ರಿಟರ್ನ್ ಬರ್ಬೇಕ ಅ ಧರ್ಮಸ್ಥಳ ನೋಡ್ಕೊಂಡು ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯ ನೋಡ್ಕೊಂಡು ಹ್ಮ ಬಂದ್ಮ ಮತ್ತೆ ಅಲ್ಲಿ ಊಟ ಎಲ್ಲಾ ಚೆನ್ನಾಗಿತ್ತು ನೋಡ್ರಿ ಮಮ್ ದೇವಸ್ಥಾನ ಮಾತ್ರ ಬಹಳಷ್ಟ ಚೆನ್ನಾಗಿತ್ತು ಮ್ಯಾಮ್ ಹ ಮ್ಯಾಮ್ ..
ಅಲ್ಲೆಲ್ಲ ಅಂದ್ರೆ ಲೋಕಲ್ ಅಡ್ಡಾಡಕ್ಕೆಲ್ಲಾ ಇವು ವ್ಯಾನ್ ಗಳು ಅಥವಾ ಯಾವಾದ್ರು ಟ್ರ್ಯಾಕ್ಸ್ ಗಳು ಮಾಡ್ಕೊಂಡಿದ್ರಮ್ಮ ನೀವು ಲೋಕಲ್ ಆಡಾಡ್ಬೇಕು ಅಂತಂದ್ರೆ ...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
ಹಾ ಹಾ ಹಾ ..
ಲೀ ..
ಅಂದ್ರೆ ಒಬ್ರಿಗೆ ಇಷ್ಟೋ ಅಂತ ಅಮೌಂಟ್ ಅಮ್ಮ ..
ಹೌದ್ರಿ ಮ್ಯಾಮ್ ಹೌದ್ರಿ ಮ್ಯಾಮ್ ಇಷ್ಟು ಅಂತ ಹೇಳಳ್ಬಿಟ್ಟು ಮೂವ .. ಹತ್ತರಿಂದ ಐವ ರೂಪಾಯಿ ಅ ಎ ಹೇಳ್ತಾರೆ ಮ್ಯಾಮ್ .. ನಾವ್ ನೋಡಿ ಇಷ್ಟು ಜನ ಇದ .. ಇವಲ್ಲಾ ಅಹ ನೋಡಿ ತಗೊಳ್ರಿ ಅಂತೇಳ್ಬಿಟ್ಟು ಮಾತಾಡ್ಕೊಂಡು ಹೋಗಿದ್ವಿ ಮಮ್ ಬಾಳ ಚೆನ್ನಾಗ ಆಯತ್ ಮಮ್ ದರ್ಶನ ಮಾತ್ರಮ್ಮ ..
ಹಾ .. ಚೆನ್ನಾಗಯ್ತು ಬಿಡಮ್ಮ ಹಂಗಿದ್ರೆ ಅಲ್ಲಿ ಧರ್ಮಸ್ಥಳ ಸುತ್ತಮುತ್ತ ಯಾವು ನೋಡ್ಬೋದಮ್ಮ ..
ಹ ಧರ್ಮಸ್ಥಳ ಸುತ್ತಮತ್ರ ಅಲ್ಲಿ .. ಒಂದೆರಡು ಟೆಂಪಲ್ಸ್ ನೋಡುತ್ತವಿ ಮ್ಯಾಮ್ ಅದು ಮಣ್ಣಿನ್ ಮಣ್ಣಿಂದಿಂದ ಹರ .. ಹೊತ್ರೇ ಅಲ್ಲಿ ಬಾಳ ಚೆನ್ನಾಗ ಆಗುತ್ತಂತ ಮ್ಯಾಮ್ .. ಮಣ್ಣಿಂದ ಗೊಂಬೆಗಳನ್ನ ಅಲ್ಲಿ ನಾವೇನಾದ್ರು ಹರಕಿ ಈಗ ಮನೆ ಕಟ್ಬೇಕು ಆತರ ಇ .. ತರಾ ಅಂತ ಅಂದುಬಿಟ್ಟು ಹರ್ಕೆ ಬಾವಿ .. ಅಂತಳ್ಬಿಟ್ಟದೆ ಮ್ಯಾಮ್ ಅಲ್ಲಿ ಧರ್ಮಸ್ಥಳದ್ ನೀ ... ಇನ್ನೊಂದು ಸೌತಡ್ಕ ಗಣಪತಿ ಅಂತ ಹೇಳಿ ಇತ್ತುಮ್ಮ ಅಲ್ಲಿ ಗಂಟೆಗಳನ್ನ ಕಟ್ಟಿ ಬರ್ .. ತೆರೆ ಮ್ಯಾಮ್ ಹರಕೆ ನೆವೇರ್ಲಿ ಅಂತೇಳ್ಬಿಟ್ಟು ..
ಹೂ ಹೂ ಹೂ ಹೂ ಹೂ ಸೌತ್ಡಕ ಗಣಪತಿಯಲ್ಲಿ ಇ ಗಂಟೆ ಕಟ್ಬೇಕಮ್ಮ
ಇನಲಿ ಗಂಟೆ ಕಟ್ಟಬೇಕಾಗುತ್ತೆ ಹ ನಮ ... ಕಾರ್ಯ ನೆರವೇರಿದ್ಮೇಲೆ ಅದನ್ನ ಹೋಗಿ ಬಿಚ್ಬೇಕಂತ ಮಮ್ ಆತರ ಅಲ್ಲಿ ಪದ್ಧತಿ ಮೇಡಮ್ ..
ಓ ಆ ಒಂದು ... ಪ್ರಮಾಚರಣೆ ಇದೆ ಏನ್ ಅನ್ಸುತ್ತೆ ಅಲ್ಲಿ
ಆ ತರ ಇದಾ ಮೇಡಮ್ .. ಹ್ಮ್ ಬಾಳ ಚೆನ್ನಾಗಯ್ತು .. ಮ್ ಗುಡಿನೂ ಬಾಳ ಅಂದ್ರೆ ಆತನ್ಗೆ ಗುಡಿನೇ ಇಲ್ಲ ಮೇಡಮ್ ಗಣೇಶನ್ಗೆ ಹೊ ಸುಮ್ಮನೆ. ಹಂಗೆ ಒಂದು ಮರದ ಕೆಳಗಡೆ ಕೂರ್ಸಿದರ ಮೇಡಮ್ ಗಣೇಶನ ವಿಗ್ರಹ ಕೂರ್ಸ ಇದರೆ ಬಟ್ ನೋಡೋದಕಲ್ಲಿ ಲೊಕೇಶನ್ ಆಗ್ಲಿ ಚೆನ್ನಾಗಿದಮ್ಮ ಸುತ್ತಮುತ್ತ ಇರೋದಕ್ಕಾಗ್ಲಿ ಎಲ್ಲಾ ಗಿಡಗಳು ದೊಡ್ ದೊಡ್ಡ ಮರಗಳು.
ಓ ದೇವಸ್ಥಾನೇ ಬಿಟ್ಟಾರಾ ಮರ್ದ ಕೆಳಗೆ
ಬೈಲಲ್ಲಿನೇ ಕುಂದರ್ಸಿದಾರ ನೋಡ್ರಿ ಗುಡಿ ಅನ್ನದೇ ಕಟ್ಟಿಲ್ಲ ಅವ್ರಗೆ ಆ ಸೌತಡಕ ಗಣಪತಿಗೆ ಬಳ ಚೆನ್ನಾಗ್ ಐತ ಮಾಮ್ ಕತ್ತಮ್ಮ ಸಾವ್ ಧರ್ಮಸ್ಥಳದಿಂದ ಹುಕ ಸುಬ್ರಹ್ಮಣ್ಯಂ ಮದ್. ಇದಲ್ ಬಾರುತ್ತಮ್. ಸೌತಡ್. ಅಂತ ಹೇಳಿ ಅಲ್ಲಿ ಮಧ್ಯದಲ್ಲಿ ತ್ರಳ ಬಾಳ ಇಷ್ಟ ಆಯ್ತು ಮಾಮ್ ಅಲ್ಲಿ ಇರೋದಕ್ಕ ಅಂತ ಹೇಳಿ ಹ ಮಾಮ್ ಹ
ಮಂದಿರಮ್ಮ.
ಹಾ ಮ್ಯಾಮ್ ಹಾ ಮ್ಯಾಮ್ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋದ್ವಿ ಕುಕ್ಕೆ ಸುಬ್ರಹ್ಮಣ್ಯದಿಂದ ನೋಡ್. ಕಕೊಂಡ್ಂಗೆ ರಿಟರ್ನ್ ಬಂದ್ ಬಿಟ್ವಿ ನೋಡ್ರಿ ಮಾಮ್ ಇಲ್ಲೂ ಹೋಗೋ ಹಂಗಿಲ್ಲ ಅಂತ ಹೇಳಿದ್ರ ಮಾಮ್
ಹಾ ಹಾ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಲ್ಲಿ ಏನೋ ಸ್ಪೆಷಲ್ ಇದೆ ಅಂತ ಅಂತ ತ್ರಲ್ಲಮ್ಮ ಅದುೇನೋ ನಾಗ ದೋಷ್.
ಹಾ ಮ್ಯಾಮ್ ನಾಗ ದೋಷ ಈ ಇವಾಗ ಮದ್ವೆ. ಅವೇ ಆಗಿಲ್ಲ ಮಕ್ಕಳಾಗಿಲ್ಲ ಅಂತ ಹೇಳಿದ್ರೆ ಅಂತಲ್ಲಿ ಹೋಗಿ ಪೂಜೆ ಮಾಡಸಿದ್ರಗಿನ ಎಲ್ಲಾ ಪರಿಹಾರ ಆಗತ್ತೆ ಏನಾರದ್ರು ಈಗ್ ನಾಗ ದೋಷಗಲ್ ಅನ್ನದಿದ್ರೆ ಇ. ಇತ್ತು ಅಂತ ಹೇಳಿದ್ರೆ ಅಲ್ಲಿ ಪರಿಹಾರ ಆಗುತ್ತ ಅಂತ ನಿಮಗೂ ಹೇಳಿದರು ಮ್ಯಾಮ್ ಅಂದೆ ನಮಣ ಜಸ್ಟ್ ನಾವ ಹಂಗೇನಿಲ್ಲ ಮ್ಯಾಮ್ ಜಸ್ಟ್ ನೋಡ್ಕೊಂಡ್ ಬರಣ ಅಲ್ಬಿಟ್ಟು ಹೋಗಿದ್ವಿ ಮ್ಯಾಮ್. ಹ ದೇವ್ರನ್ನೊಂದ್ ದರ್ಶನ ಮುಗಗುಸ್. ೊಂಡ ನೋಡಿರ್ಲಿಲ್ಲ ಮ್ ಪ್ಲೇಸ್ ಮಾತ್ರ ಇದೆ ಸ್ಟ್ಟೈಮ್ ಹೋಗಿರೋದು ಬಾ ಚೆಾಗ ಆಯ್ತ ಮಮ್ ದರ್ಶ ಮಾತ್ರ. ಊಟನೂ ಇತ್ತು ಮ್ಯಾಮ್ ಊ ತನು ಚೆನ್ನಾಗಿತ್ತು ಮ್ಯಾಮ್ ಪಾಯ್ಸ ಅನ್ನಸ್. ಅಂಬರು ಹ್ಮ್ ಚಟ್ನಿ ರಸ ಬಾಳ ಚೆನ್ನಾಗಿ್ ಮಾಡಿದ್ರು ಮಮ್ಮ ಆ ಕಡೆಗೆಲ್ಲ ಊ
ಓ ಆ ಕಡೆ ಎಲ್ಲ ಚೆನ್ನಾಗ್ ಮಾಡ್ತಾರೆ ಏ ಅನ್ಸುತ್ತಮ್ಮ ಅಲ್ವಾ ದೇವಸ್ಥಾನದಲ್ಲೆಲ್ಲಾ ಆಲ್ಮೋಸ್ಟ್ ಬಾಳ ಚೆನ್ನಾಗ್ ಮಾಡ್ತಾರ ಅನ್ಸುತ್ತೆ ಆ ಕಡೆ ಎಲ್ಲಾ
ಹ ಮ್ಯಾಮ್ ಹ್ಮ್ ಮತ್ತೆ ಅಲ್ಲಿ ಅಐ ಫುಲ್ ಎಂಜಾಯ್ ಮಾಡಿದೀವಿ ಮ್ಯಾಮ್ ಅಲ್ಲಿ ಎಲ್ಲಾ ಮತ್ತೆ ಆಹಾರ ಬಿೀವು. ಚಕ್ಕೆ ಲವಂಗ ಅವೆಲ್ಲಾ ಬಾಳ ಸ್ಮೆಲ್ಲ ಮೇಡಮ್ ಬಾಳ ಚೆನ್ನಾಗಿದಾವ್ ನೋಡ್ರಿ
ಅಲ್ಲೆಲ್ಲ ಸೋವೆ ಸಿಗುತ್ತೆ ನಮ್ಮಲ್ಲಿ ಹೂ ಎಲ್ಲ
ಕಡಿಮೆ ರೇಟ್ಸ್ ಮಾಮ್ ಸಿ ಗದು ಆ ಟೆಸ್ಟಗುನೂ ಹಂಗೇ ಇರ್. ಇರ್ತವ್ ನೋಡ್ರಿ ಬಾಳ ಚೆನ್ನಾಗಿರ್ತ ಒಂದ ತಗೊಂಡ್ ಬಂದ ಒಂದಂದು ಡಬ್ಬದ ಒಂದು ಕಾಲ್ ಕೆಜಿ ಅಷ್ಟ ತಗೊಂಡ್ ಬಂದ್ರೆ ಎಷ್ಟೊಂದ ಬಂದಿದ ಮೇಡಮ್. ಈ ಕಡೆ ಸೈಡ್ ನಮ ಹೌದ್ರಿ ಮ್ಯಾಮ್ ಸ್ವಲ್ಪ ರೇಟ್ ಎಲ್ಲ ಕಡಿಮೇನೆ ಮೇಡಮ್ ಪರವಾಗಿಲ್ಲ ನೋಡ್ಕೊಂಡ್ ತಗೋಬಹುದು ಮ್ಯಾಮ್
ಬೆಸ್ಟ್ ಅಲ್ಲಮ್ಮ ನೆಕ್ಸ್ಟ್ ನೋಡಮ್ಮ ಹೋದಾಗ ನಮಗೂ ಹೇಳಮ್ಮ ನಾವು ಬರ್ತೀವಿ
ಆಯ್ತ್ರಿ ಮೇಡಮ್ ಹೋಗಣಂತ ಬನ್ರಿ ಹ ಮೇಡಮ್
ಚಕ್ಕಿ ಜಾಸ್ತಿ ತಂದಿಯ ನಮ್ಮ ಚಕ್ಕಿ ಮಸಾಲೆ ಅಂತವೆಲ್ಲಾ ಜಾಸ್ತಿ ತಂದಿರಾ.
ಆ ಮ್ಯಾಮ್ ಒಂದು ಇನ್ನೂರು ಇನ್ನೂರು ಗ್ರಾಮ್ ಅಷ್ಟು ತಗೊಂಡ್ವಿ ಮ್ಯಾಮ್ ಅವರು ಕಾಲ್ ಕೆಜಿ ನಾವ್ ಅರ್ಧ ಕೆಜಿ ಅಂತ ಅಂದ್ರು ಕೇಳ್ದು ಇಲ್ಲ ಅರ್ಧ ಕೆಜಿ ತೊಗೋಳ್ರಿ ಅಂದ್ರು ಇಲ್ಲಾ ನಮಗೆನ್ ಅಷ್ಟೊಂದ ಏನ್. ಬೇಡ ಒಂದ್ ಇನ್ನೂರ್ ಇನ್ನೂರ್ ಗ್ರಾಮ್ ಅಷ್ಟು ತಗೊಂತೀವಿ ಅಂತ ಹೇಳಿ
ಹಾ
ಹ್ಮ್ಮ್ ಅಂದ್ರೆ. ಜಾಸ್ತಿ ಯೂಸ್ ಮಾಡೋದಕ್ಕ ಆಗಲ್ಲಲ್ಲ ಅಂತ ಹೇಳಿ. ನಮಗ್ ಎಷ್ಟು ಬೇಕ ಾಸ ತಾನಕೊಂಡವಿೀ ಮಾಮಾ ಒಂದು ಇನ್ನೂರು ಇನ್ನೂರು ಗ್ರಾಮ ಅಷ್ಟ ತಗೊಂಡ್ ಬಂದ್ವಿ ನೋಡ್ರಿ ಅದೊಂದ್ ಇನ್ನೂರ್ ಗ್ರಾಮು ಚಕ್ಕೆ ಮೆಣ್ಸು ಹ್ಮ ಲವಂಗ ಮ ಅದು ಪಲಾವೇಲೆ ಅವ ನಾವ್ ಹ ಮ್ಯಾಮ್ ಸಾಂಬಾರ್ ಪದಾರ್ಥಗಳು ಹೌದ್ರ ಮ್ಯಾಮ್ ಹೌದ್ರಿ ಮ್ಯಾಮ್ ಚಿಪಂಡ್ ಬೆಸ್ಟ್ ಸಿಗತ್ತೆ ಮ್ಯಾಮ್.
ಓಹಹೋ ಅಂತೂ ಇಂತೂ ಟೂರ್ ಜೊತೆಗೆ ಆಹಾರ ಪದಾರ್ಥಗಳಿಗೆ ಬೇಕ್ ಎಲ್ಲ ಸಾಮಾನುಗಳು ತಗೊ ಬಂದಿದೀರ ಅನಸ್.
ತಗೊ ಬಂದಿದಿವ ನೋಡಿ ಅ್ರರಿಮಂ ಹಾ ಮ್ಯಾಮ್ ಒಟ್ ನಲ್ ಮಸಾಲೆ ಐಟಮ್ಸ್ ಎಲ್ಲವನ್ನು ತಗೊಂಡ್ ಬಂದಿದಿ ನೋಡ್ರಿ ಮ್ಯಾಮ್ ಅಲ್ಲಿ ಚೆನ್ನಾಗ್ ಮಾಡ್ದಿ ನೋಡ್ರಿ ಪ್ರಮ್ ..
ಕೆ ಕೆಮ್ಮ ... ನೆಕ್ಸ್ಟ್ ಮಾರ್ತನಿ ತಗೊಳ ..
ಸರಿ ಮ್ಯಾಮ್ ಆಯ್ತ್ ರರಿ ಮ್ಯಾಮ್ ಕೆ ರೀ ಮ್ಯಾಮ್ ಮ್ಯಾಮ .. ..